ಹ ಅದು ಮ
ಏನ್ ಸ ಮಾಡಿಲ್ಲ ಯಾವ್ ಸ ಮಾಡ ಗೊತ್ತ ಯಾವ ಗೊತ್ತ ನ ಕೇಳ್ಬೇಕಲ್ಲ ಬ ಇತಲ್ಲಕ್ಕ ದ ಜಾಗಲ್ಲಾ ದ ಹನ್ನೆರಡವರೆಗೆ ಅಂದ್ರೆ ಇ ಇ ಹತ್ತು ಒೊಂದುೊಂದು ಹೊಂದು ಹೊಂದು ಇದು ನಿಮಗೆ ಒಂತಾರೆ ನೆಮಪಿ ಜ ಹ ಮಾಡ ನೀ್ ಬರ್ಲ ಕ್ಯಾನ್ ಕುೊಂಡಿ ಇತ ಇ ರೆಂಟ್ತ್ರ ಹ ಬಾಯ ಬಿುಡಿ ನ ಬ ಬಿ
ಸಾ ಸಾಾಮ
ಸರ್ಚ್ ಮಾಡ ನೋ ಫಸ್ಟ್ ಸರ್ಚ್ ಮಾಡ ನೋಡ ಮ ತ ಸ
ಮ್ಯಾಂಗೋ
ನಾ ಏನು ನಾನ್ ಸರ್ಚ್ ಮಾಡಿಲ್ಲ ಗಿಡನ ನಿಜ ಸರ್ಚ್ ಮಾಡ ಫಸ್ ನಿಮ್ಮ
ಹ ಬರ್ಲತಿಲ್ಲ ನೀ ಬರ್ಕೋ ಆ ಬರ್ಲತಿ
ಬ್ರ ಚಟ್ಟರ
ನದು ಎಲ್ಲ ಹಾನ್ ಹೇಳ್ತ ಜಜೌ್್ರ ಮತ ಹಾ ನೀ ಭೈಯಬಾಡ ಎಪ್
ಏನ್ರಿ ನವರು ಮಾತ
ಮಸ್ತ್ ಗಿಡ ಹಚ್ಚಾರೋಪ ಸಾಗವಾನಿ ಗಿಡಾ, ಮಾವಿನಕಾಯಿ ಗಿಡಾ, ಪ್ಯಾರಾಡೈಸ್,
ಲ್ಲ ಕೊಡ
ಮೆಂದಿ ಮೆಹಂದಿ ಗಿಡಾ ನೋಡು ಮೆಹಂದಿ ಗಿಡಾ
ಮಾತಾಡೊ
ಮಾತಾಡಕತ್ತೇನ್ರಿ ಕೇಳಸ್ವಲತ್ತಾ.
ಕೆಳಸವ ಲ್ಲದಪ್ಪಾ
ಕಾಗಿ ಸಾರ್ ಮಾಡಕ್ ಬರ್ತೈತೆ ಕಾಗ್ಲೆೇಸ್ ಮಾಡ ಬರ್ತಲ್ರಿ ಎಷ್ಟ
ಹ್ಮ್ ಬರ್ತ ಬರ್ತ ಕ್ಯಾಲ್ಕುಲೇಷನ್ ಮಾಡಕ್ ಬರ್ತ
ಮತ್ತಂದ ಕಲ್ಗೆೇಶಂಗ
ಅವ್ ಹಳಿ ಫೋಟೋ ಇರ್ತವಲ್ಲ ಅವೇ ನೋಡ್ ಮಾಡೋದ್ ಕ್ಯಾಲ್ಕುಲೇಷನ್
ಹಾ ಗ್ರೂಪ್ ಗ ಹಾಕಿರಲ್ರಿ
ಹ್ಮ್
ಅದೇ ಸೆಮ್ ಮಾಡಬಿಡದು
ಇದು ಟೆಂಪಲ್ ಗಿಡ ಗಿಡ ಗೋಗ್ತನ್ ಟೆಂಪಲ್ ಗಿಡಾ
ಹಾ ಟೆಂಪಲ್ ಟ್ರೀ
ಗಿಡಗೋಳ ಬಾಳ ಅದಾವತ್ ಅಂದ್ರು ಬಿ ಗಿಡಗಳು ಬಾಳ ಆವಾ
ಬಾಳ ಅವರಿ ನಿಮ್ ಟ್ರಿ ಬಾಳ ಟಂಪಲ್ ಟ್ರಿ
ಹ್ಮ್
ಹ ಹೊಸ ಹೊಸ ಗಿಡ ಅವರ ಅಲ್ಲಿ
ಎ ಸಿ ಗವ
ಬಾಳ ಒಳಗೆ ಬಹಳ ಹೊಸ ಹೊಸ ಅಂದ್ರೆ ನಾವು ನೋಡಿ ನೋಡ್ಲಾರದ ಅಲ್ಲಿ ಇಲ್ಲ ನೋಡ್ರಿ
ಹಾ
ಸರ ದರು ದೂರ ಪಾರ್ಗ ಪ್ಲಾನ್ ಆಕಂಟ ಎಲ್ಲಿ ಪಾರ್ಗಗೋಳ ಪೂರಾ ಸೊ ಮುಂದ್ ಹಗೆ ಅಂದಮ್ಮ ಹಗೆ ಹಂಗ್ ನೋಡು ಸೋರ್ ನೋಡಂಗ ಬರ ಹ್ಮ ಹ ಹ್ಮ ಹ್ಮ್ ಹಂಗಗೆ ಮರ ಹಂಗಗೆ ಮರ ಎಷ್ಟ ಚರ್ಲ ಇಲ್ಲ
ಹಂಗಿ ಮರ ನಾ್ ಫಸ್ಟ್ ಟೈಮ್ ಕೇಳ್ಕ
ಇಲ್ಲ ಹಂಗೆ ಮರ ಅನ್ಿಸಬೇಕು ಎಡ ಬಾಳವ
ನಿಂಜ ಮರಾ
ಹ್ಮ್ ಪಿಜ ಪಿ್ಜ ಪಿ್ಜ ಟ್ರಿ್ತ ನೀ
ಹಾ ಪಜೆಂಟ್ರಿ ಹಾ ಪಿಜೆಂಟಿ ಗೊತ್ತ ತ್ರೇ
ಹ್ಮ್ ಅದು ನಿಮ್ ಬಾದಿದ ಗಿಡ ಅದು
ಅಂಬಾಜಿನ ಗಿಡ ರೀ ಇದು ಮ್ಯಾಂಗೋ ಟಿ ಇದು ಮ್ಮ ಮಾಣಕಾಯಿ ಗಿಡದೆ
ಹ್ಮ್ ಹ್ಮ್
ಇನ್ನ ಸೊಣ್ಣದೈತೆ ಬೆಳ್ಬೇಕಕಿನ
ಾ ಪಪ್ಪಪ ಎಗಡಾನ ಎರಡು ೊಡೋದದು
ಪಪ್ಪೇಗಡರಿ
ಹ್ಮ ಅಶೋಕಟ್ರನ್ ಮ
ಹಶೋಕಿದ್ರೆ ನಮ್ ಸುತ್ತ ನಮ್ ಸುತ್ತ ಬಿಟವೀ ನಮ್ ಕಾಲೇಜ್ ಸುತ್ತಂಗುತ್ತ
ಚಾಲೂ ಏನ್ ಮಾಡಿದ್ದ
ಎ ನೀನು ತತ್ತುಡ ಕಲೆ ಮಾಡಕತ್ನ ಮಾಡಕನ ಈಗ ಮಾತಾಡ ಬೇಡಮ್ಮಲ್ಲಿ ಸನಿ ಇರು ನ ಹದ ನಾವಿಲ್ಲಿ ನಂಗಟ್ರ
ಹ್ಮ್
ರುದ್ರಮೂರ್ತಿ
ಬೋರಲ್ ಬೋರ ಭಾರಿರ
ಹ ರ ಈ ಸೈಂಡಲ್ುಡ್ ಸ್ಯಾಂಡಲ್ವುಡ್ ಶ್ರೀಗಂಧ ಶ್ರೀಗಂಧ ಒಳಗಿದ್ದಿದ್ದು ರಕ್ತ ಚಂದನದು ಇದು ಸ್ಯಾಂಡಲ್ವುಡ್ ಇದು ಅಟ್ಟ ಚಂದ ನ ಆತ ಸಲು ಆಡವರಿ ಎಲ್ಲಿ ಎರಡು ಅಲ್ಲಿಲ್ಲ ಐತಿ ಐತ ಹೊಟ್ಟ ಐತಿ ಹಾ ಹಾ
ಇದಕ್ಕ ಬೋರ್ಲ್ ನೋಡ್ರಿ ಬಾಜಿ ಹಂಗದ ಬೋರ್ಲ ಬ ಬೋರ್ಲ್ ನೋಡ್ರಿ ಬೋರ್ಲ
ಬರ್ಲ
ಬೂರದ ನೀರು ಭರರ ಕಂಡಾವಟ್ಟೆ
ನೀವರು ಹಾ ಅವು ಇದದಕಂದ್ರೆ ಫೀಲ್ಡ್ಗೋಸ್ಕರಾವು ಅವು ಇಲ್ಲಿ ಮರಬರಿ ಮರಬರಿ ಗಿಡ ಬೆಳತಾರಾ ಅವಟ್ರಕ ಅವ್ರೀ
ಹ್ಮ್ ಹ್ಮ್
ಏನ್ರೀ ಏನ್ ನೋಡ್ತಿರಿ ಮದಬರಿಲ್ಲಾವ ನೋಡ್ರಿ ಮುಂದಪ್ಪ ಅ ಎಷ್ಟ ಎರಡ್ ಕಾಣ್ತವಲ್ರರಿ ಹಾ ಹ ನಿಶ್ಯ ಈ ಇಲ್ಲನ್ನ ಗಿಡ ಇ ಶರ್ಸಿ ಹ ಸರ್ಸಿ ಕೊತ್ರಿ ದೊಡ್ಡ ದೊಡ್ಡ ದೊಡ್ಡ ಇದರಿ ನಮ್ ಕಾಲೇಜ್ ಫಸ್ಟ್ ಟಟರ್ ನೋಡ ಶಿಮಳಾ ಶಿಮ ಕಲ್ಲ ಮ ಅದು ಸ್ಯಾಂಡಲ್ುಡ್ ಸಿಂಹ ಬೀಡ ನೋಡಿದಿದ್ದಾರೆ ರಕ್ತ ಚಂದನ ಅವ ಅಡ್ಕಳಂದ್ರಿ ಅಕ ನಮ್ ಹೊಸ ಸ್ಪ
ಆ ರಕ್ತ ಚಂದನ ರಕ್ತನ್ದ್ರ
ಒಳಗ ನೋಡಕ ರಕ್ತಂದ ರಕ್ತ ತ ಇರುತ ಅದಕ್ಕೆಕ್ತಂದ ತ್ತ ಯ ನೀ ಬಸ್ಪಾ ಸೈಕಲ್ ರ
ಯಾರಂಗ ಹೇಳೋ ನೋಡಿದಾನನು ಹ ರಂಗಿಡ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
ಯಾರ ರಾಜಾ ಏನ್ರೀ.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
. ಕಣ್ ಕಾಣದ್ರೆ ಅವ್ ಚಸ್ಮತ್ದವ್ರೀ ಕಣಲಾ ಕಾಣದ ಮುಂದೆ ಇದ್ವ ಕಾಣೋದ್ರೀ ಅವ್ನಿಗೆ.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
ಹ್ಮ್ ಅವ್ರಕ್ಕೆ ತೊಂದ್ರ ಏನ್ರಿ.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
ನಾವ ತುರ್ಟದ ಮಾಡ್ರಿ.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
ಇವಾಗ ಹನ್ನೆರಡುುವರು ತನ ಕ್ಲಾಸ್ ಐತಿ ಇವಾಗ.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
ಹನ್ನೆರಡು ಕ್ಲಾಸ್ ಇ ಹಾಲಿಡೇಸ್ ಅವರು ಕಾಮನ್ ಆಫ ಓಪ ಬಿ.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
. ನೀವ ಯಾವೋತ್ರರಿ ಊರಿಗೆ. .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
ಮ
ಬತ
ಮತ್ತ ತಿ ಲೆಕ್ಕ ಮಾಡ್ಬೇಕಕ್ ನೋಡ್ರಿ ಲೆಕ್ಕ ಮಾಡಕ್ ಕರಗತ್ತ ಲೆಕ್ಕ ಮಾಡ್ಬೇಕಕ್ ಹೊಟ್ರಿ ಲೆಕ್ಕ ಮಾಡಿ ಸವರ್ ತೋರ್ಸಿ ಹೋಗ್ಬೇಕು
ಹ್ಮ್ ಹ್ಮ್
ಆಯ್ತಯ್ತ್ಯೋ ಮಾತಾಡ್ತಂದ್ರ ಅವ್ರ ಇದ್ರದಾಗ ಇದ್ದನ್ರ ಬಿಜಿ ಇದ್ದ ಹಾ
ಲ್ಲೋಸ್ಕ ಹೆಂಗ ಮಾತಾಡತ್